ಹಾ ಹೇಳ ರಾಡೆಪ್ಪ ಅಣ್ಣ
ನಾ ಕ್ಯಾಸ್ ದೇವರಡುಪ
ಊಟ ಊಟಾ ಊಟಆಯ್ತು
ಆಯ್ತಾಯ್ತ್
ಹ್ಮ್ ನಂದ್ರೆ ಆಯ್ತಪ್ಪ ಒಟ್ಟ ಟೀ
ಹಾ
ಟೀ ಆಯ್ತ
ಇಲ್ಲಾನ ಮಾಡ್ಬೇಕ
ಅದಾ ಏನಪ್ಪಾ ನೀಮ್ಮ್ ರೇಷ್ಮಿ ಇಲ್ಲಿ ರೇಷ್ಮೆ ರೇಷ್ಮೆ ಅಂತ ಮಾಡಕತ್ತಾರ ಇಲ್ಲಿ ನಮ್ ಕಡೆ ರೇಷ್ಮೆ ದವಾರ ಬಂದು ಮಾಹಿತಿ ಕೊತನಿ ಹಂಗ ಹಂಗ ಏನ ಆಗತ್ತಾರ ಯಾರನ್ ಸರ್ ಇದದ್ರ ರಾತ್ರಿ ಏನಾಗೈತಾರ
ಹಾ
ಸ್ವಲ್ಪ ಐಡಿಯಾ ಅದೇನ
ಬಾಳ ತರ ಬರ್ತಾವ
ಹ್ಮ್
ಅಸ್ಸಾಮರ ಅಸಾಮ್ ಅಸ್ಸಾಂ ಕಡೆ ಬೆಳಾರ ಹ್ಮ್ ಇದನ್ ಬರ್ ಏನ್ ರೇಷ್ಮೆನ್ ಬರ್ತಾವ ನಮ್ ಕಡೆನು ಬೆಳದ ರೇಷ್ಮ ರೇಷ್ಮೆ ಬರ್ತಾವ
ಹ್ಮ್ ನಮ್ ಕಡೆ ರಶ್ಮಿ ಅಸ ಕಡೇ ರಸ್ಮೆ
ಅ ಕಡೆ ನಮ್ ಕಡೆ ಅಡೆ ಜನ್ ಮಾಡ್ತ ನಮ ಕಡಿದೀವಿತ್ ನೋ ಕೇಳೋಣ
ಹ್ಮ್
ನಮ್ ಕಡೆಗ ಅದ ಯಾವ್ದೋ ಟ್ಯಾಕ್ಸ್ ನಿಮೆ ಅಂತನೆ ಯಾವ್ದೋ ಬರ್ತ
ಹಾ
ಅದ್ ನೋಡಡಪಣ ಬಾಳ ಕಾ ಕಾಸ್ಟ್ಲಿ ನಿಲ್ಲಲ್
ಹ್ಮ್
ಹಾ ಹ ಒಂದು ತಕ್ಕ ಮಿಟ್ಟ ಆಾ
ಒಂದ್ ಕೆಜಿಿಗೆ ಹೆಂಗೆ
ಕೆ ಜಿಗ ನೋಡ್ಬರಡಪ್ಪ ನಾ ಒಂದು ಏಳ್ನೂರ್ ಎಂಟನೂರ್ ಬರ್ತಿರ್ಬೇಕೇನ್
ಹ್ಮ್
ಹ್ಮ್
ಅಷ್ಟೇ ಅಣ ಏಳರ ಎಂನೂರು ರೂಪಾಯಿ
ಹಾ
ಹ್ಮ್ ಹ್ಮ್ ನಮ್ಗೆ ಹೇಳಿದ್ರು ಇಲ್ಲಿ ಹನ್ನೊಂದ ನೂರು ಹದ್ನೈದುನೂರುಪ್ಪತ್ತನ ರೇಷ್ಮೆಗ್ ಬರ್ತದ
ಈ ಹ ನೋಡ್ರಾಡಪ್ಪಣ ಈಗ ಈಗ ನೋಡುವ ನಮ್ಮ್ ನಮ್ಮ ಕಡೆಗೆ ಬಾಳ್ ಬೆಳೆಯದ ಅಂತಂದ್ರೆ ಯಾವ್ದ್ ಬೆಳಿತಾರ ಗೊತ್ತಂದ ಸಿಲ್ಕೋರ ನಮ್ ಕಡೆಗೆ ಬೆಳಿತಾರ
ತಿಳ್ಕೋರಾಮ
ತ್ತಳ ಫಸ್ಟ್ ಏನ್ ಮಾಡ್ಬೇಕು ಫಸ್ಟ್ ಎಗ್ಗ್ ಎಗ್ ಪ್ರೊಡ್ಯೂಸ್ ಮಾಡ್ತದೆ
ಹಾ
ಎಗ್ ಪ್ರೆಸೆಂಟ್ ಮಾಡಿದ್ಮ್ಯಾಗ ಅದಾದ ಆದ್ಮ್ಯ ಲ ಫರ್್ ಮಾಡ್ತದ
ಹ್ಮ್
ಆ ಮಾಗ ಪೂಪ ಅಂತ ಫಾರಂಗ್ ಮಾಡ್ತ
ಹ್ಮ್
ಆಮೇಲೆ ಮೌತ್ ಮೌತ್ ಅಂತ ಬರ್ತ ಅದು ಫರ್ಮ್ಗ್ತದ ನಮಗ್ ಬೇಕಾಗಿರೋದು ಉಪ್ಪ ಮೇಪಟ್ಟಕಪ್ಪ ಅದ ರಿಲೇನ್ೇ ನಮ್ಗ ಸಿಲ್ಕ್ ಫಾರ್ ಆಗೋದು
ಸಿಲ್ಕಂದ್ರೆ ಈಗ ಅದ್ರಂದ ಏನ್ ಮಾಡ್ತಾರೆ ಈಗ ರೇಷ್ಮ ಅಲ್ಲಿಂದ
ನೋಡಪಾ ಈಗ ಹಸನನ್ ಕಡಿ ಬೆಳೆಯೋದು ಮೂಗ ಅಂತೇಳಿ ಬೆಳಿತಾರ
ಮೂಗ ಅಂತಂದ್ರ
ಮುಗಾಂತರ ಒಂದು ತಿಳಿಯೋದು
ಹ್ಮ್
ನಮ್ ಕಡೆಗೆ ಮಲ್ಬರಿ ಮಲ್ಬರಿ ಮೇನು ಮ ಮಲ್ ಮ ಬರಿ ಈ ಕಡೆ ಮಲ್ಬರ್ ತಳಿ ನಮ್ ಕಡೆ ಬೆಳೀತಾರೆ. ಹ
ಮಲ್ಬೇರಿ ಬೆಳ ನಾವ್ ಕಡೆ
ಕಡಿಮೆ ಮ ಮಾಲ್ಬರಿ ಬೆಳಿತಾರೆ ನಮಗೆ.
ಮಲ್ಬರ್ಗ ಮತ್ತ
ಮಲಬೇರಿ ಮಲಬೇರಿ ಒಜೆ
ಒಂದೇನಾ, ಅದ ಯಾ ಕಡೆ ಇರ್ ಮತ್ತು
ಹೇಟ್ ಇರ್ತದೆ ರಡಿಪಣ
ಹ್ಮ್
ಗೋಲ್ಡನ್ ಕಲರ್ ಒಂದೊಂದು ಬರ್ತದ. ಅದು ನಮ ಅ ಕಡೆ ಬರಲ್ಲ.
ಹ್ಮ್ ಇಲ್ಲೊಪ್ಪಣ. ನೋಡಿದ್ದೆ ಬೆಳಿತರ ಆ ಗುಡ್ಡದಾಗ ಎರಡ ತರ ಇದ್ದಿರ್ತಾವ, ಒಂದ್ ಬಿಳಿಗೂಡು ಒಂದು ಗೋಲ್ಡನ್. ಅಂತಲ್ಲ ಅಶವನ್ ಕಳ ಇ ಎರಡು ಅಂತಂದಿದ್ದಾರೆ ನನ್ಗೆ.
ಎರಡೆಪಣ ಅದು ದೊಡ್ಡ ಪ್ರೊಸೆಸ್ ಅದ ಅದು ಅದಕ್ಕ ಬಾಳ ಇದು ಮಾಡ್ಬೇಕ. ಈಗ ಮಲ್ಬ ಆದ್ರೆ ಏನನ್ ಮಾಡ್ಬೇಕ ಗೊತ್ತಾನ? ಅದಕ್ಕ ಸನ್ ಲೈಟ್ ಕೊಡ್ಬೇಕು. ಎಷ್ಟು ಕೊಡ ಕ ಯು ಆರ್ ಜಿ ಒಂದ್ ತಾಸ್ ಡರೆಕ್ಟ್ ಸನ್ ಕೊಡ್ ಸನ್ ಲೈಟ್ ಕೊಡ್ಬೇಕು, ನೀ
ಹ್ಮ್ ಸೂರತ್
ಅದಾದ್ಗ ಅದಕ್ ಒಣಿಗಿರನೆೆಲ್ಲಾ ಇರ್ಬೇಕ, ಅದಕ್
ಹ್ಮ್
ಡುಕ ಮತ್ತೆ ಮಾಡ್ರಿ ಜಾತ್ರಕಾ ಮುಚ್ಚು ಟ್ರೆನ್ಸ್ ಇರ್ಬೇಕ ಜಾಸ್ತಿರ್ಬು ಸ್ವಲ್ಪ
ನ್ಯೂಟನ್ಸ ಹ್ಮ್
ಸೈಂಟಿಸ್ ಅಲ್ಲಿ ಇರ್ಬೇಕು. ಇದಂತಿವ್ ನೋಡು ಸೋಂಡ್ ಮಡಂತೀವ್ ನೋಡು ಸೋಂಡ್ ತೌಳ ಮಣ್ಣ ಇರಬೇಕು ಅದಕ್ಕ
ಯಾವದಕ್ಕ ನಾವ್ ಈ ಸೈಡ್ ನಮ್ ಸೈಡ್ ಬಿೀಳದಕ
ಅಮೇರಿಕ
ಹ್ಮ್ ಹ್ಮ್
ಹ ಇಷ್ಟ ಇರ್ಬೇಕು ಮತ್ತೆ ನೋಡಪ್ಪ ಅವಕ ಒಟ್ಟ ಆಟ್ ರೀಸನ್ ಇರ್ಬೇಕಕ್ ಕ್ಲೈಮೇಟ್ ಕೋಲ್ಡ್ ಈಗ ನೋಡ ನಮ ಕಡೆ ಈಗ ಮಲಬೇರಿ ನಮ್ ಕಡೆಗೆ ಉತ್ತರ ಕರ್ನಾಟಕ ಕಡೆಗೆ ಬಿಸಿಲು ಜಾಸ್ತಿ ಆದ ನಾವು ಬೆಳಿಬಹುದು
ಹ್ಮ್
ಅದು ಹೋಗಿ ಇಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಉಡುಪಿ ಬೆಳೀತ ಅಂದ್ರೆ ಆಗಲ್ಲ
ಹ್ಮ್ ಹ್ಮ್
ಯಾಕಂದ್ರೆ ಆ ಕಡೆ ಎಲ್ಲ ಕೋಲ್ಡ್ ಇರ್ತಾವ ನಾವು ಬೀಳ್ಬೋದದ್ರನ್ನ ಆ
ನಾವ್ ಬೇಲಾಕ್ ಬರಲ್ಲ
ಹ್ಮ್ ನಾ ನಾವು ಬೆಳಿಬಹದುದ್ರ ಅದಕ್ಕೆ ಫಸ್ಟ್ ಏನ್ ಮಾಡಬೇಕು ಯಾವಕಾಯಿ ಏನಾಗಲಾ ಗಿಡ ನಡಸ್ಬೋ ಗಿಡ ನಾಡಸಿದದ್ರ ಉಳ ತಂತಾನೇ ಬರ್ತಾವವು ಹ್ಮ್ ಇ ಇದ್ರಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿತ್ತ ಅಂದ್ರೆ ನಮ್ಗೆ ಕಾಲೇಜಗೆ ಬಾ
ಹ ನಮಗೂ ಇಲ್ಲಿ ನಾ ಮಾಹಿತಿ ಕೊೊಳ್ಳಕ್ ಬಂದಿದ್ರಲ್ಲಾ
ಹ್ಮ್ ಹ್ಮ್ ಹ್ಮ ಏನಂದ್ರ
ಟ್ಟು ಮೂರು ಮೂರ್ ಪುಟ್ಟಗ ಒಂದು ಐದು ಐದು ಐದು ಬೈ ಐದದಾಗ ಐದು ಬೈ ಐದು ಐದ್ ಬೈ ಐದ್ ಇರ್ತಾವ ಅಂತ ಸಾಲ ಬಿಟ್ಟಿಗೆಸ ಒಂದ್ ಸಾಲ ಹತ್ತಿ ಹಚ್ಬೇಕಂತ ಒಂದ್ಸಾಲಲ್ ಅಳಲ್ ಹಚ್ಬೇಕಂತ ಮೂರು ಬಾಯಿ ಐದು
ಹಾ
ಹಿಂಗ ಅಚ್ಚಿಗರ್ಸ ನೀವ ಏನ್ ಸದ ತೆಗದಿರಲ್ಲ ಜಾಸ್ತಿ ಅಂತಲ್ಲ ಬ ಬೇರೆ ಗಳೆ ಹೊಡದಾರಂದಂದ್ರ ಹಿಂಗನ ಗಲೆ ಹಡ್ಬೇಕಂತ ಮತ್ತ ಹಿಂ ಈಗ ಉದ್ದು ಉದ್ದಿನಗಳು ಹಾಡಬೇಕಂತ ಅಡ್ಡಿನಗಳು ಆಡ್ಬೇಕಂತ
ಹ್ಮ್
ಗಿಡ ಫಸ್ಟ್ ಈ ತರ ಹಚ್ಬೇಕಂತ ಯಾಕಂದ್ರೆ ಅಂಗಚರ ಸದಿ ತೆಗೆಕ ಬರಲಂತ
ಹ್ಮ್
ಅವ್ರ ಆತರ ಹೇಳಿದ್ರು ಹೊಲ್ಲಕ್ಕೂ ಗೊಬ್ಬರನು ನೀವೇಏನ್ ಖರೀದಿ ಮಾಡೋದ ಇದ್ದಿರಲ್ಲ
ಹ್ಮ್
ಎಲ್ಲಾ ಗೌರ್ಮೆಂಟ್ ಕಡೇ ಗಳಿಂದೆ ಕೊಡ್ತಂತ ಒಂದುಷ ಶೆಡ್ ಮಾಡಬೇಕಂತ,
ಹ್ಮ್
ಸೆಡ್ ಮಾಡಿ ಎಸ ಕಟ್ಟಗಿದು ಬಲ್ಲಸು ಎಲ್ಲರು ಹ ಕೊಡ್ತಾರಂತ ಅದ್ರಲ್ಲ ಮೆ ಟ್ರೀಯಲ್ಲ ಎಲ್ಲ ಗೋರ್ಮೆಂಟ್ ಕಡೆಯಿಂದ ಕೊಡ್ತಾರಂತ
ಹ್ಮ್
ಲ್ಲಷ್ಟು ಅದಕ್ಕ ಏನ್ ಬು ಉಳದು ರೊಕ್ಕ ಕೊಟ್ಟು ತರ್ಸ್ಬೇಕಂತ ಅವ್ರು ಅವ್ರ ಆಫ ಅವ್ರು ಹೇಳೇಳ್ತಾರಂತ.
ಹ್ಮ್
ಅಲ್ಾಗ ಬಾಳ ಉಪಯೋಗ ಅದ ಮಾಡ್ರಿ
ಹ್ಮ ಉಪಯೋಗ ನ ಅ ಆಾಳ್ ಬಿಡೋ ರೆಡಪ್ಪ ನ ಮೇಂಟೈನ್ ಮಾಡ್ಬೇಕ ಮೆಂಟೈನ್ ಮಾಡ ಬಾ ಪಜಿಿತ
ಮೆಂಟೇನ ಮಾಡು ಸಲ ಹೇಳ್ಕೊಡ್ತಾರಂತವ್ರು
ಹ್ಮ್ ಹ್ಮ್
ಮೇಂಟೈನ್ ಮಾಡಿ ಎಷ್ಟೊ? ಬೆಳಿಗ್ ಜೊತೆಗ ಇದ ಜಾದರ ಅ ತಪ್ಪಲಾ ಫುಡ್ ಯಾವ ತರ ಕೊಡಬೇಕು ಅದು ಗಿಡದಲ್ಲಿ ತಪ್ಲ
ಹ್ಮ್ ಹ್ಮ್
ತಪ್ಲ ಕಟ್ ಮಾಡಿ ಹಾಕ್ಬೇಕಂತ ಗಿಡನೇ
ಹ್ಮ್ ಹ್ಮ್
ಹೌ ಕೆಂ ಜ್ವರ ಬರ್ತಾವಂತ ಒಂದು ಬಸ್ ಆರ್ ಏಳು ದಿನಕ್ಕೂ ವಾರಕ್ಕೊಂದು ಜ್ವರ ಬರ್ತಾವಂತ.
ಹ್ಮ್
ಅದದ್ರಾಗ ಮೂರ್ ಜ್ವರ ಬರ್ತಾವಂತ ಪ್ರಶ್ನೆದ್ವರ ಅವ್ರು ಪಾಸ್ ಮಾಡ ಕೊಟ್ಟಿರ್ತಾರ ಅಂತ ಅವು ಎರಡು ಜ್ವರ ಬರ್ತಾವ.
ಹ್ಮ್
ಎರಡ್ ಜಾವರ ಬಸ್ ಆದ್ಮೇಲೆ ಗೋಡ್ ಕಟ್ಟ ಸ್ಟಾರ್ಟ ಮಾಡತಾವಂತ ಹೌತ್ತ ಡೈಲಕ್ ಮುಂಜಲ್ಲಿ ಸಂಜೆೆಗೆ ಯ್ಯಾಡ್ ಟೈ್ ಫುಡ್ ಕೊಡಬೇಕಂತ.
ಹ್ಮ್
ಅದೇನ್ ಈಗ ಹೆಣ್ಮಕ್ಳು ಡೇಟ್ ಆಗಿರ್ತಾರ ಅಂತಾರಲ್ಲ,
ಹ್ಮ್
ಅಂತ ಟೈಮಿಗೆ ಹೆಣ್ಮಕ್ಕಳು ಅಲ್ಲಿಲ್ಲಿ ಬೆಲ್ಲಿಿ ಓಡಾಡದುಸ ಓಡಾಡಕ್ ಹೋಗಬಡತಂತೆ
ಹ್ಮ್
ಎಂತಂತಂದ್ರು ಫುಡ್ ಯಾವ ಟೈಮ್ ಕೊಡ್ಬೇಕು ಗಿಡ ಚಂದ ನಡ್ಕೊಬೇಕು
ಹಾಂ
ಆ ಗೊಬ್ಬ್ರ ಏನು ತಂದಡಿ ಇಲ್ಲಿ ವರೆಷ ಮ ಇ ಗಿಡ ಕಟ್ ಮಾಡಿ ಇರ್ತಲ್ಲಾ
ಹ್ಮ್
ಅದ ತೋಡ್ಗಸಂದು ಅದ್ರೊಳಗೆ ಹೊಲ್ದಾಗ ಗಊತ್ತಾಕ್ಬೇಕಂತ ಅದ ಗೊಬ್ಬರ ಅಂತ ಗೊಬ್ಬರ ಕೊಡತಾರ ಅಂತ ಈ ಜ್ವರಗಳು ಬಂದಿತ
ಹ್ಮ್
ಹೌ ಜರ ಬಂದ ಓಕೆ ಫುಡ್ ಹಾಕಂಗಿಲ್ಲ ಅಂತ
ಹೌದೌದು ಹ್ಮ್
ಅವಾಗ ಹಿಂದಗ ಅವು ಏನ ಪೌಡ್ರ ಕೊಡ್ತಾರಂತಪ್ಪಾ ವಿಜೇತಾ ಅಂತ ನಗಸಂದು ಪೌಡ್ರ ಬರ್ತದ
ಹ್ಮ್
ಆದ್ರ ಜ್ರಕ್ಕೆ ಹೋದಾಗ ಆ ಫೋಟೋಫಸ್ಟ್ ದಸ ಬಂತ ಅದ್ ಜ್ರಲಿಂದ ಇದ್ದಾಗ ಮತ್ತತ್ ಸುಣ್ಣ ಬರ್ತದಂತೆ
ಹ್ಮ್
ಹ ಹೌದದು ಅವ ಸಣ್ಣ ಕಲ್ ಸುಣ್ಣ ಅಂತ ಇರ್ತದ ಅವಾಗ ನಾವು ಮೊದ್ಲು ಹೊಡೀತಿದ್ದೇವ ಅಲ್
ಹ್ಮ್ಮ್
ಅಂತ ಸುಣ್ಣವು ಕ ನೀರಾಗ ಹಾಕೇಸಿನ್ ನೆನ್ಯಕೆಸಿಂದ ಕಲ್ಲದಂಗ ಇದ್ದಿರ್ತಾವ ಪುಡಿ ಮಾಡಿಕೆಸಿಂದ. ಅವಗಿನ ಕಾಲಕ್ಕ ಸಣ್ಣೂರ್ ಇದ್ದಾಗ್ ನೀವ್ ಹೊಡ್ ಬಾರಿಲಿಂದ ಬಿಡಿತಾರ ನೋಡ್ರ ಅಂತ ಸುಣ್ಣ ಅಲ್ಲಿಂದು ಎಬತ್ ಸಾವಿರ ಮಾಡದಿದ್ದಿರದಂತ ಅ ಫುಡ್ ಹಾಕ್ಬೇಕು ಎಲ್ಲಿ ನೀರ್ ಹತ್ತಿರಬಾರ್ದಂತಹ ಹೊಲಸ ಹತ್ತ ಬಾರದಂತ್ ಗಿಡಗೊಳಿಗ್ ಇದು
ಹಾ
ಅಷ್ಟ್ ಜತ್ತನಾಗಿ ನೋಡ್ಕೊಬೇಕಂತ ಅಂದ್ರ
ಹ ಬಾಳ ಇನ್ಫಾರ್ಮೇಶನ್ ಕೊಟ್ರಿ ಬಿಡ ಎಲ್ಲಾ ಡಿಟೇಲ್ಸ್ ಹೇಳರಿ ನಿಮ
ಡಿ ಲ್ಲಂದ್ ಸನಕಲ್ಲ ಅದು ಅದ್ರಾಗ ಗುಡದಾಗ ಎರಡ್ತರ ಹೊಡ್ದಂತ ಒಂದು ಬಿಳಿ ಗೂಡು ಒಂದ್ ಅರಶಿನ ಗೋಡು ನ್ ಬಾಳೆನಾ ಕೊಟ್ಟಿಲ್ಲ ಸ್ವಲ್ಪ ಕೊಟ್ರೆ ಅವ ಯಾಡ್ ಅವ ಮಾರ್ಕೆಟ್ ಇಲ್ಲಿ ಇರಲ್ಲ ಅಂತ.
ಹ್ಮ್
ರಾಮ್ನವರ ಗೊತ್ತಲ್ಲಾ?
ಹಾ ಹಾ ಹಾ
ಆ ಮಾರ್ಕೆಟ್ ಅಲ್ಲಿಗೆ ಅದ ಅಲ್ಲಿಗೆಗಿ ಮಾರಿ ಬರ್ಬೇಕ್ಂತ.
ಬಾಳ ದೂರ ಆಯ್ತಾಪ್ಪಾ ಹೆಂಗ ಟ್ರಾನ್ಸ್ಪೋರ್ಟ್ ಮಾಡ್ತಿ ಇಲ್ಲಿಲಾಸಿ ಅಲಿಗೆ
ಇಲ್ಲಿ ಇಲ್ಲಿಂದ ಬಸ್ಸಿಗ್ ಒಯ್ಯಬೇಕ್. ಈಗ ಸ್ವಲ್ಪ ಜನ ರೈತರ ಎಲ್ಲಷ್ಟ ಮಂದಿಗೆ ಯಾರ ಯಾರು ಸುತ್ತಮುತ್ತ ಯಾರಾರು ಮಾಡ್ತಿರ್ತಾರ!
ಹ್ಮ್.
ಅವ್ರ ಜೊತಿ ಹೋಗಿಸ ಒಂದ್ ಗಾಡಿ ತೊಂದಗೆಸಂದ ಅಲ್ಲಿ ಮಾರ್ಕೆಟ್ ಗ್ರಾಮರ್ಕು ಅಂತ! ಆಯ್ತು ಬದ್ರೆ ಒಳ್ಳೇದದು.
ಹ್ಮ್ ಹ್ಮ್ ಹ್ಮ್ ಹ್ಮ್
ಹೌದೇ ನಾವು ಹಿಂಗ ಕೇಳಿದೀವಿ.
ಹ್ಮ್
ಅವ ಹೋಗಿ ಕೇಳನ್ ಅದ್ರಳ ಗೋಡ್ಗಳದಾಗ ಡಿವೈಡ್ ಡಿವೈಡ್ ಅವು ಇಲ್ಲಿ ಒಂದ ಏನರ್ ಆಗಿತ್ತು ಕೆಟ್ಟ ಗೋಡ್ ಏ ವೇಸ್ಟ್ ಆಗ ಗುಡ್ದ ಇರ್ತವಲ್ಲ
ಹ್ಮ್
ಅವುಗೂಡನ್ ತೊಂತಾರಂತ ಇವನ್ ತೊಂತಾರಂತ
ಹ ವ ವ ವ ಹ್ಮ
ಅವೇನ್ ಒಂದ ದಿನ ವೇಸ್ಟ್ ಮಾಡಕ್ ಬಿಿಲ್ಲ ಅಂತ ಅದಕ್ಕ ರೇಟ್ ಬೆಲೆ ಬೇರೆದ ಇರ್ತಾವ ಡಬಲ್ ಗೂಡ್ ಕಟ್ಟಿರ್ತಾವಲ್ಲ
ಹ್ಮ್ ಹ್ಮ್ ಹ್ಮ್
ಅದ್ರಳ್ತು ಬೇರೆ ಇದ್ದಿರ್ತ ಅಂತ
ಹ್ಮ್
ಇವು ಸಿಂಗಲ್ ಗೂಡ ಏನ್ ಕಟ್ಟಿರ್ತಾವಲ್ಲ ಅವಕ ರೇಟ್ ಜಾಸ್ತಿ ಅಂತ ಡಬಲ್ ಗೂಡ್ ಗ ಗುಡ ಕಟ್ಟಿರ್ತಾವಲ
ಹ್ಮ್
ಅವಕು ರೇಟ್ ಕಡಿಮಂತ. ಈ ಕಲ್ಯತಿಗ. ಹೊಲಸಾಗಸಿಂಧ್ ಹುಳ ಅಡ್ವಾನ್ಸ್ ಹತ್ತಿದವು ಅಂತಂದ್ರ.
ಹ್ಮ್
ಅವಕ ರೇಟ್ ಬ್ಯಾರೆ ಅಂತ. ಅವು ಗೆಷ . ಬಿಸಿನೀರ ಹಾಕೆಸಿಂದ ಎಳಿಗಳ ಒಂದ್ ಎಳೆ ತೆಗೆದ್ರೆ ಎಷ್ಟ ಕಿಲೋಮೀಟರ್ ಹೋದ್ದಂತಪ್ಪಾ. ಅದೇ ಎಷ್ಟ ಕಿಲೋಮೀಟ್ ತಂದ್ರ ಅಷ್ಟೊಂದ ಎಳೆ ಇದ್ದು. ತಗಿತಾರಂತ. ತಂದ್ರ ಅವು ಬಿಸನೀರಾಗಕೆಸಿಂಧ್ ಮಿಶ. ಕೇಸಿಂದೇ ತೆಗ್ದಾರ ಅಂತಂದ್ರ. ಹ ಅವನ್. ಹಂಗೆ ಬಿಟ್ವಿ ಅಂತಂದ್ರ ಆ ರೇಟ್ ಒಂದ್ ತಿಂಗಳ ಒಳಗೆ ಮಾರ್ಕೆನ್ ಬರ್ಬೇಕಂತ ಒಂದ್ ತಿಂಗಳ ಮ್ಯಾಲ್ ಆತಂದ್ ಬಿಡಂಗ ಇಲ್ಲಂತದ.
ಹ್ಮ್ ಹ್ಮ್ ಹ್ಮ್
. ಒಂದ್ ಯಾಡ್ ಎಕ್ರೆ ಹೊಲ ಮಾರ್. ಮಾಡಿದೀವ ಅಂತಿಳ್ಕ ಒಂದುವರಿ ಲಕ್ಷಲಿಂದ್. ದ ಎರಡ್ ಲಕ್ಷ ಬರ್ದಂತ ಅಂದರ.
ಹಾ ಹ್ಮ್
ಫೋನ್ ಬರಕತ್ತ ನೀನಗ್ ಆಮೇಲ್ ಮಾತಾಡ್ತೀನಿ.
ಹ್ಮ